ನಮದಿರಾ
ಹಾಂ ಆರಾಮಾಗಿದ್ದೀನಿ ನೀವು
ಏನ್ ಮಾಡ್ತವಿ ಬೇರೆ ತಿಂಡಿ ಆಯ್ತಾ
ಹ್ಮ್ ತಿಂದೆ ನೀವು
ಹಲೋ
ಹಲೋ
ನಿಮ್ ವಾಯ್ಸ್ ಅದಕ್ಕೆ ಲೋ ಕೆಲ್ಸಕ್ತತಿ
ಇವಾಗ
ಕೆೇಳಸಕತ ಜ
ಹ್ಮ್
ತಿಂಡಿ ಆಯ್ತು
ಆಯ್ತು ನಿಮ್ದ
ನಮ ದಿನ ಆಗಿಲ್ಲ ನಾವು ಲೇಟ್ ಆಗ ಎದ್ದಿದ್ವಿ ನಾವು ನಮ ಫ್ರೆಂಡು
ಹ್ಮ್
ಸೊ ತಿಂಡಿ ಮಾಡಿಲ್ಲ ಡೈರೆಕ್ಟ್ ಊಟಕ್ಕೆ ಹೋಗ್ಬೇಕು ನಾವು
ಯಾಕೆ ತಿಂಡಿ ಮಾಡ್ಬೇಕುತ್ತಾನ
ಮಾರ್ನಿಂಗ್ ಎದ್ದಳಕ್ ಆಗಿಲ್ಲ ನಿನ್ನೆ ನೈಟ್ ಸ್ವಲ್ಪ್ ಲೇಟ್ ಆಗಿ ಮಲಗಿದ್ವಿ ಆಲ್ಮೋಸ್ಟ್ ಒಂದ್ ಎರಡು ಆಗುತ್ತ ಹ
ಹ್ಮ್
ಅದಕ್ಕೋಸ್ಕರ ನೀವ್ ಪಾಟಸ್ ಹಾಕಿದ್ರಾ
ಇಲ್ಲಪ್ಪ
ವಾಯ್ಸ್ ಒಂದಚೂರನ ಕೆಲ್ಸತಿಲ್ಲ ಲೋ ಕೆಲ್ಸತಿದೆ ನನೀಗ
ಇವಾಗ
ಈಗ್ ಕೇಸಕ್ತದ ಯಾಕೆ ದೂರದ್ನಲ್ಲ ಮಾತಾಡಕತ್ತೀರಾ
ಇಲ್ಲ ನಾನು ಇವಾಗ ಹತ್ರ ಇಟ್ಕೊಂಡು ಮಾತಾಡ್ತಾ ಇದೀನಿ
ಹೌದಾ ಅದೊಂದು ಈ ಆಪ್ಗ ಪಾಟ್ಸ್ ಹಾಕಿದ್ರೆ ಕೇಸಲ್ಲ
ಇಲ್ಲ ಇಲ್ಲ ಪಾಟ್ಸ್ ಇಲ್ಲ ನನತ್ರೆ ಇವಾಗ
ಹೌದಾ ಮತ್ತೆ ಏನ್ ಮಾಡ್ತಿದೆ ಎಕ್ಸಾಮ್ಸ್ ಯಾವಾಗ ನಿಮ್ಗ
ನಮಗೆ ನೈನ್ತ್ ಒಂದಐತೆ
ಹೌದಾ ಮತ್ತೆ ಪ್ರಿಫರ್ ಆಗ್ತಿದ್ದೀರಾ ಎಕ್ಸಾಮ್ಗ
ಇಲ್ಲ ಇನ್ನ ಆಗ್ತಲ್ಲ ಆಗ್ಬೇಕು
ಯಾವ್ ಎಕ್ಸಾಮ್ ಇದೆ ಅವವತ್ತು ನಿಮಗ
ನಮ್ಗೆ ಬಯಾಲಜಿ
ಮತ್ತೆ ಬಯಲಜಿ ಬರ್ತತ ನಿಮ್ಗ
ನಮಗ್ ಬಯಾಲಜಿ ಬರಲ್ಲ ನಾವು ಸಿ ಎಸ್ ಸ್ಟೂಡೆಂಟು
ಹ ನೀವು ನಮ್ತರಾನೇ ನಾನು ಸಿ ಎ ಸ್ಟೂಡೆಂಟ್ ನನ್ಗೂ ಒಂಚೂರು ಬರಲ್ಲ
ಹ್ಮ್ ಫುಲ್ ಕಷ್ಟ ಇರುತ್ತೆ
ಹ್ಮ್ ಹೌದು ನನ್ಗ ಏನು ಒಂಚೂರು ಅರ್ಥ ಆಗ್ತಿಲ್ಲ ಐ ಕ್ಯಾಮರಾ ಅಂತ ಹಾರ್ಟ್ ಅಂತ ಲಂಗ್ಸ್ ಅಂತ ಬುಕ್ ತಗ್ದ್ ನೋಡಿದ್ದೆ ನನ್ಗ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ ನೀವು ಇನ್ನ ಓಪನ್ ಮಾಡಿದ್ರಲ್ಲ ಹ ಅಷ್ಟೆ ಪಾಸ್ ಆದ್ರ ಆಗ್ಬೇಕಾದ್ರೂ ನಲ್ಲಿ
ಪಾಸ್ ಮಾರ್ಕ್ಸ್ ಬೇಡ್ವಾ
ಅದೇ ಪಾಸ್ ಆಗ್ಬೇಕಂತ ನಾನು ಹೇಳಕೊತೇನಿ ಇಂಟರ್ನಲ್ಸ್ ನಲ್ಲಿ ನನಗೂ ಚೆನ್ನಾಗ್ ಬಂದಿಲ್ಲ ಒಂದ್ ಇಂಟರ್ನಲ್ಗ ಜಝೀರೋ ಬಂತು ಒಂದ್ ಇಂಟರ್ನಲ್ಗ ಫೈವ್ ಬಂತು
ಹಾ
ಆತರ ಆಗಿದ್ದ ನನ್ ಕಾಲೇಜ್ ನಲ್ಲಿ
ಏನ್ ಮಾಡ್ತೀರಾ ಇವಾಗ
ಈಗೇನಿಲ್ಲ ನಿಮ್ ಜೊತೆನೆ ಮಾತಾಡಕತೀನಿ ಸ್ವಲ್ಪ ಖಾಲಿ ಆಗಿದ್ದೀನಿ
ಹ್ಮ್
ಅದೊಂದು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಂತ ನಿಮಗ್ ಕಾಲಚದ್ದ
ಹೌದಾ ಯಾವಾಗ ಹೋಗೋದು ಹಾಸ್ಟೆಲ್ಗೆ
ನ ಹಾಸ್ಟ್ಲ್ ಹೋಗೋದು ಇನ್ನು ಎರಡ್ ಮೂರುರ್ ದಿನ ಆಗುತ್ತಾ ನಾಳೆ ನಮ್ಮ ಅಮ್ಮ ಅಪ್ಪ ಬರ್ತಾರ ಅಂತ ಬೆಂಗ್ಗಳೂರ್ ಹಾಸ್ಪಿಟಲ್ಗ ಅವ್ರನ್ನ ಹಸ್ಪ ಹೋಟೆಲ್ ನಲ್ಲಿ ತೋರ್ಸು ನಾಡ್ದಾದ್ೂ ಹೋಗತನಿ ಅದಕಂದ್ರೆ ಮತ್ತೆ ಎರಡ್ ದಿನ ಆದ್ರೂ ಓದ್ಬೇಕು ಮತ್ತೆ ಮ ನಮ್ ಫ್ರೆಂಡ್ ಪೀಜ ನಲ್ಲಿ ಇದ್ರೆ ಓದಕ್ ಆಗಲ್ಲ ಇಲ್ಲಿ ಜಾಸ್ತಿ ಅಡ್ಡಾಡದು ಆಚೆ ಹೋಗೋದು ಇದೊಂದೇ
ಓದ್ಕಳ ಇಬ್ರು ಕಂಬೈನ್ ಸ್ಟಡೀಸ್ ಮಾಡಿ
ಹ್ಮ ಕಾಮೆಂಟ್ ಸ್ಟಡೀಸ್ ಮಾಡಕ್ ಆಕಿಗ್ ಬೇರೆ ಎಕ್ಸಾಮ್ ಇದೆ ನನಗ್ ಬೇರೆ ಎಕ್ಸಾಮ್ ಇದೆ ಅಕಿ ಮ್ಯಾಕ್ಸ್ ಮ್ಯಾಕ್ಸ್ ಇದೆ ಅಲ್ಲ
ಹೌದಾ ಯಾವಾಗ
ಅವತ್ತ ಒಂಬತ್ತನೇ ತಾರೀಕ್ಗೆ ಮ್ಯಾಕ್ಸ್ ಇದೆ.
ಹ್ಮ್.
ಮಾರ್ನಿಂಗ್ ಸೆಕ್ಷನ್ ಬಂದು ಮ್ಯಾಥ್ಸ್ ಇದೆ ಈವ್ನಿಂಗ್ ಸೆಕ್ಷನ್ ಬಂದು ಬಯೋಲಜಿ ಇದೆ.
ಓ ಹಾಗಾದ್ರೆ ಎರಡು ಪ್ರಿ ಸ್ವಲ್ಪ ಪ್ರಿಪೇರ್ ಮಾಡ್ಸಿ ಅವ್ರ್ ಕೈಯಲ್ಲಿ.
ಫಸ್ಟ್ ಎದ್ದಲ್ಬೇಕಲ್ಲ ಅವ್ರು ಎದ್ದಲೋದೆ ಲೇಟ್ ಆಗಿ ಎದ್ದಲ್ತಾರ ನೈಟ್ ಎಲ್ಲಾ ಚಿಟ್ ಚಾಟ್ ಮಾಡ್ತೀವಿ.
ಹ್ಮ್.
ಹ್ಮ್ ಮಾರ್ನಿಂಗ್ ಹನ್ನೆರಡು ಇಲ್ಲಾಂದ್ರೆ ಹನ್ನೊಂದು ಆತರ ಆಗ್ತಿದೆ. ಅದನ್ನು ನಮ್ ಬೇರೆ ಫ್ರೆಂಡ್ ಅವ್ರು ಅಪ್ಪಾಜಿ ಬಂದು ಎಬ್ಸಿದ್ರ. ಆದ್ರೂ ಎದ್ದೇಳಿಲ್ಲ ಇಬ್ಬರು ಹಂಗೆ ಮಲ್ಕೊಂತಾ ಇದ್ದೀವಿ. ಆ ಹುಡುಗಿಯೇನೋ ಕಾಲೇಜ್ಗೆ ಹೋಗಿದ್ಲು ಈಗ ಕಾಲೇಜ್ಗ್ ಹೋಗಿದ್ಲು.
ಯಾರು.
ನಮ್ ಫ್ರೆಂಡ್ ಶಿವ ಇದ್ದಾಳಲ್ಲ ನಿನಗೂ ಗೊತ್ತು ತಾನೆ ಶಿವ.
ಹಾ ಯಾಕ್ ಕಾಲೇಜ್ಗ್ ಹೋದ್ಲು.
ಆಕಿ ಇದು ಯಾವ್ದೋ ಬರ್ನಲ್ಲಿ ಮ್ಯಾಮ್ ಇದಾಳಲ್ಲ ಯಾವ್ ಸಬ್ಜೆಕ್ಟ್ ತಗೊಂತಾಳೆ ಅಡಾನ.
ಹಾ ಅವ್ರ್ಗ್ ಎರ್ಡ ತೊಗೋಣೊದು
ಹಾ ಅದು ಏನಾಗೈತಂತೆ ಆವ್ರೇಜ್ ಮಾರ್ಕ್ಸ್ ಬಂದಿಲ್ಲ್ ಆಕಿಗ.
ಹ್ಮ್.
ಅದಕ್ಕೋಸ್ಕರ ಬರಿಯಕ್ ಹೋಗಿದ್ಲು ಎದಕ್ ಬರೀತರ ಆಲ್ರೆಡಿ ಫೀಸ್ ಆಗ್ಬಿಟ್ಟೈತಲ್ಲ ಮಾರ್ಕ್ಸ್ ಎಲ್ಲ.
ಹೌದು ಇಷ್ಟು ಲೇಟಾಗಿ ಅದು ಅವಳ್ಗೆ ಆವರೇಜ್ ಬಂದಿಲ್ಲ ಅಂದ್ರೆ.
ಅದೇ ಕರೀತಿದ್ದಾರಂತ ಮ್ಯಾಮು ಡೈಲಿ. ಕಾಲೇಜ್ ಇಲ್ಲಂದೆ ಲ್ಯಾಬ್ ನಲ್ಲಿ ಟಾರ್ಗೆಟ್ ಆಗ್ತಾಳಂತೆ ಇವತ್ತು ಹೋಗಿ ಬರ್ದು ಬರ್ತಾಳಂತೆ ಹೇಳಿದ್ಲು ಅಲ್ಲೇ ಫೀಸ್ ಆಗಿದೆ ಆಡ ಮೇನ್ ಎಕ್ಸಾಮ್ ಆಗ್ಬಿಟ್ಟಿದೆ ಇನ್ನ್ಯಾರಿಗ್ ಕೇರ್ ಮಾಡ್ತಾರಾ.
ಹ್ಮ್ ಮತ್ತೆ ಏನಾದ್ರೂ ಸುಳ್ಳೇಲ್ ಆಚೆ ಹೋಗೋಳ ನೋಡಿ.
ಏನು ಗೊತ್ತಿಲ್ಲ ನಾವೇನ್ ಇವತ್ತು ಫೋನ್ ಚೆಕ್ ಮಾಡ್ಬೇಕಂತ ಅನ್ಕೊಂಡೀವಿ ಏನಾಗುತ್ತೋ ಗೊತ್ತಿಲ್ಲ.
ಕೊಡ್ತಾಳ ಫೋನು.
ನೋ ಇಶ್ಯೂ ಆಚೆ ಬರ್ತಲ್ಲಲ್ವ ಸ್ವಲ್ಪ ಮೊಬೈಲ್ ಬೇಕಿತ್ತು ಕಾರ್ಯ ಆಪ್ನಲ್ಲಿ ಏನು ನೋಡ್ಬೇಕಿತ್ತು ಅಂತ ತಗೊಳ್ತೀನಿ ಅದನ್ನೆಲ್ಲ ಚೆಕ್ ಮಾಡ್ತೀನಿ ಬಿತ್ ಕೋಸ್ ಏನ್ ಮಾಡ್ತಿದ್ದಲ್ಲ ಅದ್ ಅಕಿಗಾದ್ರೂ ಗೊತ್ತಾಗುತ್ತಾ ಇಲ್ಲವೋ. ನಮಿಗ್ ಅರ್ಥ ಆಗ್ಬಹುದ್. ನನಗಲ್ ಲೇಖನಗಂತು ಫುಲ್ ಬೇಜಾರಾಗ್ತಿದೆ ಹ್ಮ್ ಹೌದು ಆಲ್ರೆಡಿ ಫಿಫ್ಟಿಗ್ ಫಿಫ್ಟಿ ಕೊಟ್ಟಿದ್ರಂತ ಮಾರ್ಕ್ಸ್. ಇನ್ನೇನ್ ಬೇಕಿತ್ತು ಆ ಹುಡುಗೀಗಾ.
ಅದು ಬೇರೆ ಆ ಹುಡುಗಿ ಚೆನ್ನಾಗ್ ಓದ್ತಾಳೆ.
ಹೌದೌದು. ಅದು ಯಾವ್ರೇಜ್ ಹೆಂಗ್ ಬರಲ್ಲ ನನಗ್ ಅರ್ಥ ಆಗ್ತಿಲ್ಲ. ನನಿಗೆ ಬಂತು ಅದು ಟಾಪರ್ ಮತ್ತೆ ನಮ್ ಕಾಲೇಜ್ನಲ್ಲೇ.
ಹೌದು ಹಾ. ನಮ್ಗೆ ಎಕ್ಸಾಮ್ಗಿಂತ ಮುಂಚೆ ಟೈಮ್ ಇತ್ತು ನೋಡಿ ಅವಾಗೆ ಎಲ್ಲ ಮಾಡುದ್ರು ಆವರೇಜ್ದು.
ಹೌದು ಆಲ್ರೆಡಿ ಫೀಸ್ ಆಗ್ಬಿಡ್ತೈತ್ತಲ್ಲ ಎಕ್ಸಾಮ್ ಸ್ಟಾರ್ಟ್ ಆಕೋ ಮುಂಚೆನೇ ಫೀಸ್ ಆಗ್ತತಿ ಮಾರ್ಕ್ಸ್ ಎಲ್ಲಾ ಮತ್ ತ್ತೆ ಚೇಂಜ್ ಮಾಡಕು ಆಗಲ್ಲ ಏನ್ ಮಾಡಕು ಬರಲ್ಲ ಈಗ್ ಬರ್ದು ಏನ್ ಮಾಡ್ತ್ ತಳ ಯಾರಗ್ ಕೊಡ್ತಾರ ಅದು ಬರ್ನಲ್ಲಿ ಮ್ಯಾಮ್ ಎದಕ್ ಕರಿತಿದರ್ ನನಗ್ ಅರ್ಥ ಆಗ್ತಿಲ್ಲ.
ಮತ್ತೆ ಏನಾದ್ರೂ ಸುಳ್ಳು ಹೇಳುದ್ಲ ಅಂತ.
ಏನು ನನಗ್ ಅನ್ಸಿದ್ ನಾನ್ ಹೇಳಿದ್ದೆ ಅಣ್ಣನ್ ಕರ್ಕೊಂಡ್ ಹೋಗು. ಅಣ್ಣನ್ ಕರ್ಕೊಂಡ್ ಹೋಗು ಒಂದ್ ತಾಸ್ ಒಂದ್ ತಾಸುನು ಇರಲ್ಲಲ್ಲ ಹಾಫ್ ಎನ್ ಹವರ್ ಅಷ್ಟೇ ನೋಡ್ ಬರ್ದು ಅಣ್ಣನ್ ಕರ್ಕೊಂಡ್ ಮತ್ತ ಆಚೆ ಬಂದ್ಬಿಡು ಅಂತ ಹೇಳಿದೆ ಬಟ್ ಆದ್ರೂ ಇಲ್ಲ ನಾನು ಒಬ್ಬಾಕಿನ ಹೋಗ್ತಿನಿ ಮತ್ತೆ ಬಿ ಎಂ ಟ ಸಿ ನಲ್ಲಿ ವಾಪಸ್ ಬರ್ ತಿನಂತ್ ಹೇಳಿದ್ಲು.
ನೋಡಿ ನೀವ ಹೆಂಗಾದ್ರೂ ಅವಳ ಫೋರ್ ಕ್ಲಾಕಗೆ ಬರದು
ಫೋರ್ ಓ ಕ್ಲಾಕ್ ಅಲ್ಲ ಆಲ್ಮೋಸ್ಟ್ ನಾವು ಹ್ಮ್ ಹನ್ನೆರಡು ಹನ್ನರಡುುವರೆ ಗಂದೆ ಒಂದ್ ಗಂಟೆಗೆ ನೋಡ್ತೀವಿ ಕಾಲೇಜ್ ಕ ವಿನ ಬಂದಿಲ್ಲ ಅದಕ್ಕಂತ ಕಾಲೇಜ್ತ ನಾನು ಆಗ ಏನ್ ಹೇಳ್ತಲ್ಲ ನೋಡ್ಬೇಕು ಆಲ್ಮೋಸ್ಟ್ ಮಧ್ಯಾಹ್ನ ಬರ್ತಾರ ಅಂತ ಹೇಳಿದ್ಲು ನಾಲ್ಕ್ ಗಂಟೆಗೆ ಬಂದ ಏನ್ ಮಾಡ್ತಾರ ಅಲ್ಲಿ ಏನ್ ಕೆಲ್ಸನೇ ಇಲ್
ಅಲ್ಲಿ ಕೆಲ್ಸ ಇಲ್ಲ ಅಂದ್ರರು ಫ್ರೆಂಡ್ಸ್ ಇರ್ತಾರೆ ತಾನೆ
ಫ್ರೆಂಡ್ಸ್ ಇರ್ತಾರೆ ಏನ್ ಫ್ರೆಂಡ್ಸ್ ಹೇಳಿದ್ರ ಅರ್ಥ ಮಾಡ್ಕೋಬೇಕು ಒಂದ್ ಶೂರು ಅರ್ಥ ಮಾಡ್ಕೊಲ್ಲಲ್ಲ ಅವ ಹಡುಗೆ
ಮತ್ತೇನಾದ್ರು ಜಗ್ಗಳ ಆಯ್ತಾ
ಹ ಏನ್ ಜಗಳಾಡಿಲ್ ಚೆನ್ನಾಗ ಇದೆ ಮೊನ್ನೆ ಆಚೆ ಹೋಗಿದ್ವಿ ಲೈಕ್ ನಮ್ಮ್ ಅ್ಣನ್ ಪೀಜಿನಲ್ಲಿ ಇದು ಪೂಜಾ ಮಾಡಿದ್ವಿ ನಿನ್ನೆನು ಆಚೆೆಯದು ಹೋಗಿದ್ದ್ ಅವ್ರ ಮಮ್ಮಿ ಬಂದಿದ್ರು ನಿನ್ನೆ ಚೆನ್ನಾಗಿ ಇದೆ ಫುಡ್ ಎಲ್ಲಾ ಮಾಡಿದ್ರು ಚೆನ್ನಾಗ್ ಮಾತಾಡ್ಸಿದ್ರು ಈಗನ್ಂದಿಲ್ವಾ ಮತ್ತೆ ಇವತ್ತು ಹೊರಗ ಹೋಗಿದ್ಲು ಕಾಲೇಜ್ಗಂತ ಹೇಳಿ ಹೋಗಿದ್ು ಇಲು ಕಾಲೇಜ್ ಹೋಗಿಲ್ಲ ಅಂತ ಗೊತ್ತಿದ್ರೆ ಮಹಿ ಅನ್ನಾಗ ಫುಲ್ ಬೇಜಾರಾಗಗ್ತಾನ
ಹೌದು ಎಸ್ ಸತಿ ಅಂತ ನಾವ್ ಹೇಳಕ್ಕಾಗುತ್ತೆ
ಹೌದು ನಾವ್ ಕೇರ್ ಮಾಡ್ತೀವಿ ಎಷ್ಟ್ ಕೇರ್ ಮಾಡ್ಬೇಕಕ್ ಅಷ್ಟೇ ಕೇರ್ ಮಾಡ್ತೀವಿ ಒಂದ್ಸತಿ ಹೇಳ್ತೀವಿ ಕೇಳ್ಸ್ಕೋಬೇಕು ಅದು ಬಿಟ್ಟು ಪತ್ ಸಾಲ ಇೇಳ್ಬೇಕಂದ್ರೆ ಯಾರ ಹೇಳ್ತಾರ
ಹೌದು ನಾವ್ ಎಷ್ಟ ಹೇಳಿದ್ರು ಅವ್ರಿಗೆ ಬುದ್ಧಿ ಇರ್ಬೇಕು
ಹೌದು ಏನ ಏನ್ ಮಾಡ್ತಲ್ಲ ಗೊತ್ತಿಲ್ಲ ಕಾಲ್ ಹಚ್ಚು ಅಂತ ಹೇಳಿದೆ ಎಲ್ಲಿ ಅಕ್ಕನಗ ನಾನು ಸರಿ ಹಚ್ತೀನ ಅಂತ ಹೇಳಿದ್ಲು
ಹ್ಮ್
ಹ್ಮ್ ಮತ್ತೆ ಏನ್ ತಿಂದಿದ್ರೆ ಮುಂಜಾನೆ
ನಾ ನಾ ಟಮೆಟೊ ಬತ್
ಬಟ್ ಮತ್ತೆ ಏನ್ ಸ್ಪೆಷಲ್ ಇಲ್ಲ ನಿನ್ನೆ ಸಂಡೆ ತಾನೆ
ನೆನ್ನೆ ಸ್ಪೆಷಲ್ ಇರ್ತಿ ಇವತ್ತೇಏನ್ ಸ್ಪೆಷಲ್ ಇರಲ್ಲ
ಇವತ್ತು ಇರ್ಬೇಕಕ್ತಾನೆ ಮನೆಯಲ್ಲೇ ಇರ್ತೀವಿ ಕಾಲೇಜ್ ಇಲ್ಲ ಸ್ಪೆಷಲ್ ಡೈಲಿ ಚಿಕನ್ ಮ
ಇಲ್ಲಪ್ಪಾ ನಾವು ಮಂಡೇ ಮತ್ತೆ ಸ್ಯಾಟರ್ಡೆ ತಿನ್ನಲ್ಲ
ಓಕೆ ಮಂಡೇ ಇದದು ತಿನ್ನಲ್ಲ ಸ್ಯಾಟರ್ಡೆೇ ಅಂದ ವೆಂಕಟೇಶ್ವರ ಸ್ವಾಮಿ
ಹಾ ಹೌದು ಮಂಡೇ ಮಂಡೇನು ಪಂಟೇಶ್ವ ಸ್ವಾಮಿನೇ ಅನ್ಸುತ್ತೆ ಗೊತ್ತಿಲ್ಲ
ಗೊತ್ತಿಲ್ಲ ಆದ್ರೂ ನಿಮ್ ಮಾಡಡಕತ್ತೀರಾ
ಹಾ ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನೀವ್ ತಿನ್ನಿ ಮಕ್ಳು ಏನ ಆಗಲ್ಲ ಅಂತ
ಹ ಬಟ್ ಅವ್ರು ಮಾಡ್ತಿದ್ರೆ ನಾವವು ನೋಡ್ಕೊಂಡಿ ಇಲ್ಲ ನಾವವು ಮಾಡಲ್ಲ ನೀವು ಮಾಡ್ಬ ಬರ್ ಅಂತಿ
ಅದು ನಿಮ್ಮನೆ ಇದು ನಮ್ಮನೆ
ಹ್ಮ ಹ ಮತ್ತೆ
ಮತ್ತೆ ಇನ್ನೊಂದ ಫ್ರೆಂಡ್ ಏನ್ ಮಾಡ್ತವ್ರೆ
ಅಕ್ಕಿ ಏನೋ ಕೆಲ್ಸ ಮಾಡ್ತಿದ್ದಲ್ಲ ನನ್ ಮೊಬೈಲ್ ತಗೊಂಡಿದ್ಲು
ಹ
ಹ್ಮ್
ನಿಮ್ದಲ್ಲಾ ಟಾಸ್ಕ್ ಕಂಪ್ಲೀಟ್ ಆಯ್ತಾ
ಇನ್ನ ಇಲ್ಲ ಮಾಡ್ಬೇಕು ಅದೊಂದು ಈಗ ಪ್ರೆಸೆಂಟ್ ಟಾಸ್ಕ್ ಏನ್ ಇಲ್ಲ ಅಂತ ಹೇಳಿದ್ರು ನಾನ್ ಮೆಸೇಜ್ ಮಾಡ ಕೇಳಿದ್ದ
ಹಾ
ಟಾಸ್ಕ್ ಇಲ್ಲ ಅಂತ ಹೇಳಿದ್ ಸರಿ ಅಂತ ನಾನು್ನೆ ಇದೀನಿ ಬಟ್ ನಮ್ಮ ಫ್ರೆಂಡ್ಗೂ ಅಸೆಂಡ್ ಮಾಡ್ಬೇಕುಂತ ವೈಟ್ ಮಾಡ್ತೀನಿ ಟಾಸ್ಕ್ ಅಕ ಈಗ ಹಸನ ಆಗಿಲ್ಲ ನಮ ಲೇಖನಾಗ
ಹ ಹ ಇದೇ ತಾನೇ ಟಾಸ್ಕು.
ಇದು ಮೀನ್ಸ್ ಫೋನ್ ಟು ಫ್ರೆಂಡ್ ಇದು ಬಟ್ ಇದು ರೆಕಾರ್ಡಿಂಗ್ ಟಾಸ್ಕ್ ಬಂದಿಲ್ಲ ಯಾವುದೇ ಟಾಸ್ಕ್ ಬಂದಿಲ್ಲ ನಿಮ್ ತರ ನಿಮ್ಗೆ ರೆಕಾರ್ಡಿಂಗ್ ಟಾಸ್ಕ್ ಆದ್ರೂನೂ ಬಂತಲ್ಲಾ.
ನಮಗೆ ರೆಕಾರ್ಡಿಂಗ್ ಟಾಸ್ಕ್ ನಾನು ಒಂದು ಟಾಸ್ಕ್ ಫಿನಿಶ್ ಮಾಡಿದೆ.
ಹಾ
ಇನ್ನೊಂದು ಮಾಡ್ಲಾ ಫಿಫ್ಟೀನ್ ಐತೆ ಟೋಟಲಿ.
ಫಿಫ್ಟಿ ನೌ ಒಂದು ಟಾಸ್ಗ ಗ ನಿಯರ್ಲಿ ಲೆವೆನ್ ಟು ಟೆನ್ ರೆಕಾರ್ಡಿಂಗ್ ಮಾಡಬೇಕು.
ಹೌದು ಲೆವೆನ್ ರೆಕಾರ್ಡಿಂಗ್.
ಹ ಬಟ್ ನೀವು ಏನ್ ಮಾಡ್ತೀರ ಅಂದ್ರೆ ಮಿಸ್ ಮಾಡಬಾರದು ಕಂಟಿನ್ಯೂ ಒಂದಾದ್ರು ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಎಲ್ಗಾದ್ರೂ ಹೋಗ್ರಿ ಮೀನ್ಸ್ ಏನಾದ್ರೂ ಕೆಲಸ ಇದ್ರೆ ಅದು ಬಿಟ್ಟು ಎರಡ್ ಮಾಡಿ ಬಿಟ್ಬಿಟ್ಟಿದ್ರೆ ಅ ಮತ್ತೆ ಫಸ್ಟ್ ನಿಂದ ಕೊಡ್
ಹೌದೌದು ನಂಗ್ ನೆನ್ನೆ ಹಂಗೆ ಆಯ್ತು ನೀವು ರೀಫ್ರೆಶ್. ಮಾಡಿ ಮಾಡಿ ಅಂತ ಹೇಳಿದ್ರಿ ತಾನೆ ನಾನು ರೀಫ್ರೆಶ್ ಮಾಡಿದೆ. ಹೋಯ್ತು ಮತ್ತೆ ಫಸ್ಟ್ ಇಂದ ಮಾಡ
ಅದೇ ಸೊ ಒನ್ ಟಾಸ್ಕ್ಗನ್ ಇಯರ್ಲಿ ಲೆವೆನ್ ಇರ್ತಾವ ಅನ್ಕೊಂತಾ ನನ್ ಪ್ರಕಾರ. ಲೆವೆನು ನೈನು ಟೆನ್ನು. ನೀವು ಏನ್ ಮಾಡ್ತೀರಿ ಅಂದ್ರೆ ಪೂರಾ ಒನ್ ಟಾಸ್ಕ್ ಆಗಿದ್ಮೇಲೆ ಆ ಆಪ್ನಿಂದ ಆಚೆ ಬನ್ನಿ ಇಲ್ಲಾಂದ್ರೆ ಅದು. ಹೋಗ್ಬಿಟ್ಟಿದೆ ಮತ್ತೆ ಫಸ್ಟ್ ನಿಂದ ಬರಬೇಕು ಟೈಮ್ ವೇಸ್ಟ್. ಎಲ್ಲಾ ವೇಸ್ಟ್ ಆಗ್ತತೆ ಹ ಸಬ್ಮಿಟ್. ನಾನು ಆಲ್ಮೋಸ್ಟ್ ಈಗ ಹತ್ತು ಹನ್ನೊಂದು ಮಾಡಿದ್ದೈತೆನ್ಕೋ ಲೇಖನ ಮಾಡಿದ್ಲು ನಾನ್ ಮಾಡಿಲ್ಲ.
ಹ
ಹ್ಮ್ ನನಗೆ ಒನ್ ಟಾಸ್ಗ ಒನ್ ಸಿಕ್ಸ್ಟಿ ಟೂ ರುಪೀಸ್ ಬಂತು ಚೆಕ್ ಆಗೈತಿ.
ಹ ನಂಗಿನ್ನೂ ಚೆಕ್ ಆಗಿಲ್ಲ.
ಒನ್ ಸಿಕ್ಸ್ಟಿ ಟು ಬಂತು ಬಟ್ ಬೇರೆ ಇನ್ನ ಒಂಬತ್ತು ಹತ್ತು ಟಾಸ್ಕ್ ಇರ್ತವಲ್ಲ ಅದಕ್ಕೆ ಎಷ್ಟು ಬ ಹೊಚ್ಚಚ್ಚಿಗು ನೋಡ್ಬೇಕು.
ಹ್ಮೀ
ಸರಿ ಆದ್ರೆ ಆಮೇಲೆ ಕಾಲ್ ಹಚ್ಲಾ.
ಹಾ ಸರಿ
ಸರಿ ಹ್ಮ್